ನಮಸ್ಕಾರ
ಏನ್ ಮಾಡ್ತಾ ಇದ್ದೀರಾ
ಏನ ಇಲ್ಲ ಸುಮ್ಮನೆ ಕುತ್ಕೊಂಡಿದ್ದೀನಿ ನೀನು
ನಾನು ಸುಮ್ಮನೆ ಕುತ್ಕೊಂಡಿದೀನಿ ಆಚೆ
ಹೌದಾ
ಹ್ಮ್
ಊಟ ಮಾಡುದ್ರ
ಹ್ಮ್ ಮಾಡಿದ್ವಿ ನೀವ್ ಮಾಡಿದ್ರ.
ಹ್ಮ್ ಆಯ್ತು ಏನ್ ಮಾಡ್ತಾಯಿದ್ರಿ.
ಹ್ಮ್ ಚಪಾತಿ ಅನ್ನ ಸಾರು ನೀವು.
ಹ್ಮ್ ಏನು ಇಲ್ಲ
ಹ್ಮ್
ನಮ್ದೇನು ಅಷ್ಟೊಂದು. ನಿಮ್ಮಷ್ಟು ರುಚಿವಾದ ಆಹಾರವನ್ನ ಏನ್ ಮಾಡಿಲ್ಲ ನಮ್ಮ ಮನೆಯಲ್ಲಿ
ಹಾ ಹಂಗೆ.
ಹ್ಮ್ ಹೌದು ನಿಮ್ಮ ಮನೆಯಲ್ಲಿ ಅನ್ನ ಸಾರು ಅಷ್ಟೆ.
ಹ್ಮ್
ಹ್ಮ್ ಏನು ಗಂಟ್ಲೆಲ್ಲ ಒಂತರಾ ಉರಿ ಆಗ್ತಾ ಇತ್ತು.
ಹ್ಮ್
ನಮ್ಮಮ್ಮ ಒಂದು ಮಾತ್ರೆ ಕೊಟ್ರು ನುಂಗಿದ್ದೆ.
ಹಂಗೆ.
ಹೌದು.
ನುಂಗುದ್ರ.
ಹ್ಮ ಹೌದು.
ಹ್ಮ್
ಹ್ಮ್ ಹ್ಮ
ಒಳ್ಳೆಯ ವಿಷಯ
ಏನೋ ಒಂತರ ಗಂಟ್ಲೆಲ್ಲ ಉರಿತ ಇದೆ.
ಹ್ಮ್
ತುಂಬಾ.
ಹಾಗೆ.
ಮನೆಲ್ಲಿ ಊಟ ತಿಂದು ತಿಂದು ಇವತ್ತು ಯಾಕೋ ಈಚೆ ತಿಂದೆ ಕಣ್ರಿ
ಹ್ಮ್
ಅವಾಗಿಂದ.
ಹಂಗೆ.
ಹೌದು.
ಹ್ಮ್ ಹ್ಮ್
ಹ್ಮ್
ನಂಗು ಯಾಕೋ ಇವಾಗ ಇವಾಗ ಆಚೆ ತಿಂದ್ರೆ ಸೆಟ್ಟೆ ಆಗ್ತಾಯಿಲ್ಲ.
ನನಗೂ ಅಷ್ಟೆ. ಈಚೆ ತಿನ್ನುವುದೇ ಇಲ್ಲ ಜಾಸ್ತಿ ನಾನು. ಅಂದ್ರೆ ಖಾರವಾಗಿ ಏನು ತಿನ್ಬ್ಯಾಡು ನಾನು.
ಹೌದು ಹೌದು.
ಅದು ಬಿಟ್ಟು ಏನಾದ್ರು ಮೊಸರನ್ನ.
ದೋಸೆ ಮೊಸರನ್ನ ಅವೆಲ್ಲ ನಾನು ಸಾಯಿ ದರ್ಶಿನಿಯಲ್ಲಿ ತಿಂದಾಗ ಏನು ಆಗಲ್ಲ ನನ್ಗೆ.
ಅಯ್ಯೋ ಯಾಕ ಹೇಳ್ತೀರ ಬಿಡಿ ದೋಸೆ ಇನ್. ಯಪ್ಪಾ ಇವತ್ತು ದೋಸೆ ತಿಂದೆ.
ಹ್ಮ್
ಪಲಾವ್ ತಿಂದೆ ಅಂದ್ರೆ ಸ್ವಲ್ಪನೆೇ ಒಂದೇರಡು ತುತ್ತು. ಪಲಾವ್ ತಿಂದೆ ದೋಸೆ ತಿಂದೆ ನಂತರ ನಮ್ಮಅಮ್ಮ. ಇವತ್ತು ಯಾಕೋ ಸುಸ್ತಾಗಿದ್ರು ಮಾಡಕ್ ಆಗಲ್ಲ ಅಂತ ಹೇಳಿ.
ಹ್ಮ್
ಈಚೆ ಗಡೆ ಎಲ್ಲಾ ಸಾರ್ ತರ್ಸ್ಕೊಂಡ್ರಿ. ಅನ್ನ ಮನೆಯಲ್ಲೇ ಮಾಡ್ದೆ ನಾನೇ ಮಾಡ್ದೆ. ಆ ಆ ಸಾರಲ್ಲಿ ಕಲ್ಸ್ಕೊಂಡ್ ತಿಂದೆ.
ಹ್ಮ್
ಕಾರ್ ಕಾರಾರ್ವಾಗಿತ್ತು ಉಪ್ಪಾಕೊಂಡ್ ತಿಂದೆ ಉಪ್ಪಿಲ್ಲ ಅಂತ ಹೇಳ್ಬಿಟ್ಟು.
ಹ್ಮ್
ಅದೇನ್ ಆಗೋಯ್ತು ಸ್ವಲ್ಪ ಉಪ್ಪ ಹಾಕೋ ಜಾಸ್ತಿ ಹಾಕೊಂಡ್ಬಿಟ್ಟಿದೀನಿ ಉಪ್ಪ ಆಗ್ಬಿಟ್ಟೈತೆ.
ಅಯ್ಯೋ.
ಮತ್ತೆ ಅದಕ್ಕಿನ್ ಸ್ವಲ್ಪ ಅನ್ನ ಹಾಕೊಂಡು ಸಾರು ಹಾಕೊಂಡೆ.
ಹ್ಮ್
ಹ್ಮ್ ನನ್ ಅದೃಷ್ಟ ಏನು ಅಂದ್ರೆ ನನ್ ಪುಣ್ಯ.
ಹ್ಮ್
ನಾನ್ ಜಾಸ್ತಿ ಅನ್ನ ಹಾಕೊಂಡಿರ್ಲಿಲ್ಲ.
ಹ್ಮ್ ಒಳ್ಳೆ ವಿಷ್ಯ.
ಇನ್ ಸ್ವಲ್ಪ ಅನ್ನ ಹಾಕೊಂಡು ಸಾರ್ ಹಾಕೊಂಡೆ ಸರೋಯ್ತು ನಾಕು ಕಾರ್- - ಕಾರಾರ್ವಾಗಿತ್ತು ಕಾರಾರ್ ಕಾರಾರ್ವಾಗಿತ್ತು ಎರಡೊತ್ ಅದೆ ತಿಂದೆ.
ಹ್ಮ
ಎರಡೊತ್ತು ತಿಂದೆ ಕಾಯೊಬ್ಬಟ್ಟು ಮೂರು ತಿಂದೆ ಇವತ್ತು ಬೇಡ.
ಹ್ಮ್ ಹ್ಮ್ ಹ್ಮ್
ಬೆಳಗ್ಗೆ.
ಹ್ಮ್
ನಾಷ್ಟ ಆದ್ಮೇಲೆ ಒಂದ್ಸಲ.
ನೀವು ಕಾಯ್ ಒಬ್ಬಟ್ಟು ತಿಂದ್ರ.
ಹೌದು ಹೌದು.
ಹ್ಮ್ ಅಮ್ಮ ಮಾಡಿದ್ರಾ.
ಇಲ್ಲ ನಮ್ಮಮ್ಮ ಮಾಡಕ್ ಬರೋದಿಲ್ಲ ಈಚೆ ನಮ್ಮಮ್ಮ ಹೋಗಿದ್ರಲ್ಲ ತಗೊಬಂದ್ರು.
ಹ್ಮ್
ನಂತರ ಊಟ ಮಧ್ಯಾಹ್ನ ಊಟ ನಂತರ.
ಹ್ಮ್
ಆ ಮುಂದ ಐವತ್ ತಿಂದಿದ್ ನಾನು. ಬೆಳಗ್ಗೆ ನಾಲ್ಕ್ ತಿಂದೆ.
ಹ್ಮ್
ಸಂಜೆ ಒಂದು.
ಹ್ಮ್
ನಂತರ ರಾತ್ರಿ ಊಟದ ನಂತರ ಕಾರ್ ಕಾರಾರ್ವಾಗಿತ್ತು ಇದು ತಿಂದೆ.
ಹ್ಮ್
ಯಾಕೋ ಖರ್ ಖಾರವಾಗಿ ಸ್ಪೈಸಿ ತರ ಇದ್ರೆ ತಿನ್ನೋಕೆ ಆಗಲ್ಲ. ತರ ಮಸಾಲಾ ತರ ಇದ್ರೆ. ಯಾಕೊ ನನಗೆ ಆಗ್ತಿಲ್ಲ.
ಹ್ಮ್
ಹ್ಮ
ಹ್ಮ್ ಅದೆ. ಅದಕ್ಕೇನೆ ಗಂಟ್ಲು ಉರಿತಾ ಇರ್ಬೋದ ಅನ್ಸುತ್ತೆ.
ಹೌದು ನನ್ಗ ಅದಕ್ಕೆ ಗಂಟ್ಲು ಉರಿತ ಇರದು.
ಹ್ಮ್
ಹ್ಮ
ಹಂಗೇಕಿ ಇವಾಗ ಖಾರ ಪುಡಿ ಹಾಕದ್ರೆ ಆ ಖಾರ ಗೊತ್ತಾಗಲ್ಲ ಅದೇ ಮಸಾಲಾ ಖಾರ ಇರುತ್ ಅಲ್ವಾ ಅದು ಗಂಟ್ಲಿಗೆ ಉರಿಯುತ್ತೆ
ಹೌದು ಈಚೆಗಡೆ ಹೇಗ್ ಮಾಡ್ತ್ ಹೊ ಹೊ ಏನ್ ಕತೆೆನೋ
ಹ್ಮ್ಮ್ ನೀವು್ ಈಚೆ ಕಡೆ ಹೋದ್ರಿ ನಮ್ಮ ವಸತಿ ನಿಲಯದಲ್ಲಿ ಟಮೊಟೋ ಭಾತ್ ಅಂತ ಮಾಡ್ತಾರೆ ಅದ್ರಲ್ಲಿ ಬರಿೀ ಚಕ್ಕೆ ಲವಂಗ ಮಸಾಲಾನೇ ಇರುತ್ತಲ್ವಾ
ಹ್ಮ್ ಹೇಳಿ
ಅದು ತಿನ್ನಕ್ಕೆೆ ಆಗಲ್ಲ ಗಂಟ್ಲು ಎಲ್ಲ ಖಾರಾ ಖಾರ ಆಗುತ್ತೆ
ಆ ತರ ಗಂಟ್ಲು ಖಾರ ಖಾರ ಆಗುವುದು ಬೇರೆ
ಹ್ಮ್ಮ್
ಇದು ನಾನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಾ ತಿಂದಿರೋದು
ಹ್ಮ್ ಹಾ
ಇವಾಗ ಉರಿ ತೈತೆ
ಹಂಗೆ
ಹ್ಮ್
ಹ್ಮ್ ಹ್ಮ್ಮ್
ಹ್ಮ್
ನಿಮಗೆ ಆಚೆ ಊಟ ಸರಿ ಹೋಗಲ್ಲ ಅನ್ಸುತ್ತೆ
ಹೇಗೆ ಅಂದ್ರೆ ಬಿಸಿಯಾಗಿ ಅಬೆ ಬರ್ತಾ ಇದೆ ಗಂಟ್ಲಿಂದ
ಅಷ್ಟೊಂದು ಹಂಗ ಆಗ್ತಾಯಯ್ತಾ
ಹೌದ್ ಹೌದು
ಯಪ್ಪಾ
ಹ್ಮ್
ನೀವು ನೀರನ್ನು ಫ್ರಿಡ್ಜಲ್ಲಿ ಇಟ್ ಬಿಟ್ಟು ಕುಡೀರಿ
ಅಯ್ಯೋ
ಹ್ಮ್
ತಣ್ಣಿಗೆ ಇದೆ ನೀರು
ಹೌದಾ
ಹೌದು
ಇವತ್ತು ವಾತಾವರಣನೇ ತಣ್ಣಗಯ್ತಲ್ವಾ
ಹೂ ಪರಿಸರ
ಹ್ಮ್ಮ್
ತುಂಬಾ ಹ್ಮ್ ತುಂಬಾ ಇದೆ
ಹ್ಮ್
ಪರಿಸರ ಇಲ್ಲದೆ
ಹಾ
ಈ ಜೀವನ ಸಾಧ್ಯವಿಲ್ಲ ಹಾಗೆ
ಹೌದು ಪರಿಸರವನ್ನು ಹೇಗೆ ಕಾಪಾಡ್ಬೇಕು ಗೊತ್ತಾ ನಿಮ್ಗೆ
ಹ್ಮ್ ಮರಗಳನ್ನ ನೆಡಬೇಕು
ಹ್ಮ
ಆಹ ಮತ್ತೆ
ಬೇರೆ ಏನ್ ಮಾಡ್ಬೇಕು
ಮತ್ತೆ ಅದ ಯೋಚನೆ ಮಾಡ್ತಾ ಇದೀನಿ ರೀ ಕಸವನ್ನು ಸರಿಯಾಗಿ
ಹ್ಮ್
ಸರಿಯಾದ ಜಾಗಕ್ಕೆ ಹಾಕಬೇಕು
ಹೌದು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡ್ಬೇಕು
ಹೌದು ಬಟ್ಟೆ ಚೀಲ
ಹ್ಮ್
ಮುಂತಾದವನ್ನು ಬಳಸಬೇಕು ನಾವು
ಹ್ಮ್
ಮತ್ತೆ ನೀರನ್ನು ಉಳಿಸಿ
ಹ್ಮ್
ನೀರನ್ನ ಜ ವ್ಯರ್ಥ ಮಾಡಬಾರದು
ಹೌದು
ಇವು ನೀರಿನ ಬೆಲೆ ಗೊತ್ತಾಯ್ತು ಕಣ್ರಿ ನಮ್ಗೆ
ಹ್ಮ್
ನಾವು ಈಚೆಯಿಂದ ಐದ್ ರೂಪಾಯಿ ಇದು ಬರುತ್ತಲ್ಲ
ಹ್ಮ್ ಕ್ಯಾನ್ ಹ್ಮ್ ಹ್ಮ್
ಅದ್ ಹಾಕ್ಬಿಟ್ಟು ತಗೋಬರದ್ ನೀರು
ಹ್ಮ್
ಆಹ ಏನಾಗೈತೆ ಕರೆಂಟ್ ಹೋಗಬಿಟ್ಟೈತೆ ನಮ್ಮ್ ಊರಲ್ಲಿ
ಹ್ಮ್
ನೀರಿಲ್ಲ
ಹ್ಮ್
ದಾಹ ಆಗ್ತೈತೆ
ಹಾ
ಒನ್ ಕಡೆ
ಹ್ಮ್
ಮನೇಲಿ ನೀರ್ ಇಲ್ಲ ನಾನು ನ ತಮ್ಮ ಅಷ್ಟೇ ಇರೋದು
ಹ್ಮ್
ಇದಿದ್ದು ಒಂದೇ ಒಂದು ಚಂಬು ಅವನು ಕುಡ್ದ್ಬಿಟ್ಟ
ಹ್ಮ್
ನನಗ್ ನೀರಿಲ್ಲ
ಹ್ಮ್
ಹ ಈ ಕರೆಂಟ್ ಬೇರೆ ಬರ್ತಿಲ್ಲ
ಹ್ಮ್
ನೀರಿನ ದಾಹ ನನಗೆ ಇನ್ನೊಂದು ಏನಂದ್ರೆ ಮೇಲೆ ಇಲ್ಲ ಕೆಳಗ್ ಮನಲಿ ಕೇಳಿದ್ರೆ ಕೊಡ್ತಾರೆ ಆದ್ರೆ ನನಗ್ ನಾ ಚಿಗೆ
ಹ್ಮ್
ನಾನು ಏನ್ ಮಾಡೋದು ಹಂಗ ಇದ್ದೆ
ಹ್ಮ್
ಹೌದು
ಅಂದ್ರೆ ಕುಡ್ದೇ ಇಲ್ಲ ನಿನ್ನೆ ನೀರ್ ನೀವು
ಹಾ ನಿನ್ನೆ ಅಲ್ಲ ಅದೊಂದ ದಿನ ಘಟನೆ ಆಗಿತ್ತು ಅದು ನಿಮ್ಗೆ ಹೇಳ್ದ ಅದ ಯಾವತ್ತು ಅಂತೂ ಗೊತ್ತಿಲ್ಲ ನನ ಮರ್ತ ಹೋದೆ
ಓ ಹಂಗೆ
ಹ್ಮ್
ಹ್ಮ್ ಹ್ಮ್್ಮ
ಓಂತರ
ಹ್ಞೂ
ಹ್ಮ ಇನ್ನ ಯಾವ ಘಟನೆ ನ ಜ್ಞಾಪಕ ಬರ್ತಿಲ್ಲ ನನ್ಗೆ
ಹೌದಾ
ಹ್ಮ್ ಮೊದಲು ನಮ್ಮ ಮನೆ ತೋಸ್ನಲ್ಲ ನಮ್ಮ ಹಳೆ ಮನೆ ಹೇಗೆ ಅಂತ ಶೀಟನ್ ಮನೆ ಹ್ಮ್ ಅವವಾಗ ಯೋಚನೆ ಮಾಡಿ
ಹ್ಮ್
ಹ್ಮ್ ದುಡ್ಡೂ ಇರಲಿಲ್ಲ
ಹ್ಮ್
ಹ್ಮ್ ಈಗ ಹೋಗ್ಬಿಡಿ ನೀರಿಲ್ಲ ಅಂದ್ರ ಹ್ಮ್ ಐವತ್ತು ರೂಪಾಯಿ ಕೊಟ್ಬಿಟ್ಟು ಕ್ಯಾರೆ ತರಿಸ್ತು
ಹ್ಮ್
ಹ್ಮ್
ಹಾಗೆ
ಹಾಗೆ ಮಾಡದು
ಹ್ಮ್
ಅವತ್ತು ನಾವು ಅರುಣಾಚಲಮಲ್ಲಿ ಹದ್ಿನೆಂಟು ಮೈಲಿ ನಡೆದು ನನಗ್ ಕಾಲೆಲ್ಲ ನೋವ ನಗಂದ್ ಬಿಟ್ಟಿತ್ತಲ್ಲಾ
ಹಾ ಹಾ
ನಾನು ಒಂದು ವಾರ ಎದ್ದಿರ್ಲಿಲ್ವಲ್ಲ ಎರಡು ಎರಡ್ ಸಲ ತರ್ಸ್ಕೊಂಡ್ರು
ಹ್ಮ್
ಹ್ಮ್ ನಾನು ಹೋಗೇ ಇರ್ಲಿಲ್ಲ
ನಂಗೆ
ಎಲ್ಲೂವು ಇಚ್ಚೆ
ಹ್ಮ್
ಹ ಹಾಗೆ ಆಯ್ತು
ಮತ್ತೆ ಹೋಗಬೇಕಲ್ವಾ ಅರುಣಾಚಲಂಗೆ
ಹ್ಮ
ಹ್ಮ್ ಹ್ಮ್
ಹೋಗಬೇಕು ಚೆನ್ನಾಗಿತ್ತು
ಹ್ಮ್
ಆದ್ರೆ ಹದ್ಿನನೆಂಟು ಮೈಲಿ ನಡೀಬೇಕು ಅಂದ್ರೆ ಕಷ್ಟ
ಹಂಗೆ
ಹೌದು
ಹ್ಮ್
ನಡಿ ಯಣ
ಹ್ಮ್
ಹೋಗೋಣ ಅದ್ರಲ್ಲ ಏನೈತೆ
ಹ್ಮ್.
ಹ್ಮ್ ಸಮಯ ಬರುತ್ತೆ.
ಹ್ಮ್.
ಸಮಯ ಬಂದಾಗ ಹೋಗೋಣ.
ಹ್ಮ್.
ಹ್ಮ್.
ಹೌದು.
ಹ್ಮ್.
ನಂತರ. ಗಣೇಶ ಹಬ್ಬಕ್ಕೆ.
ಹ್ಮ್.
ಹ ಈಗ್ಲಿಂದಾನೇ ಶುರು ಮಾಡ್ತಾ ಇದ್ದಾರೆ ಇಲ್ಲಿ ನಾವು.
ಹೌದು ನಾನ್ ನಿಮ್ದ ಅದು ಹೇಳೋದೇ ಮರ್ತೋದೆ ನಾನು ಡಿ ಮಾಡ್ಕ್ ಹೋಗಿದ್ನಲ್ಲಾ.
ಹ್ಮ್ ಹೇಳಿ.
ಅಲ್ಲಿ ಚಿಕ್ಕ ಮಕ್ಕಳು ಎಲ್ಲಾ ಗಣೇಶ ಪಟ್ಟಿ ಕೊಡಿ ಅಕ್ಕಾ ಅಂತ ಕೇಳ್ತಾ ಇದ್ರು.
ಹ್ಮ್.
ನಾನು ಆವಾಗ ಅಲ್ಲಿ ಕೊಟ್ಟೆ.
ಹೌದ.
ಹ್ಮ್ ನಿಮ್ಮ ಹೆಸರು ಬರದೊ ಕೊಡಲಾ ಅಕ್ಕಾ ಇದರಲ್ಲಿ ಅಂದ್ರು. ಬೇಡ ಬೇಡ ಬಿಡಿ ಅಂತ ಹೇಳ್ದೆ.
ಹ್ಮ್.
ಹ್ಮ್.
ಚಿಕ್ಕ ಮಕ್ಕಳ ಚಿಕ್ಕ ಮಕ್ಕಳಿಗೆ ಕೊಟ್ಟರಾ.
ಹಾ.
ಹ ಅಯ್ಯೋ ಅವರು ಹಾಗಂತ ಹೇಳ್ತಾರೆ. ಅವರು ಅದನ್ನು ಖರ್ಚು ಮಾಡ್ತಾರೆ ದೇವರಿನ ಹೆಸರಲ್ಲಿ.
ನಾ ನಾನೇನ್ ಜಾಸ್ತಿ ಕೊಟ್ಟಿಲ್ಲ ಇಪ್ಪತ್ತು ರೂಪಾಯಿನೂ ಕೊಟ್ಟೆ ಅಷ್ಟೆ.
ಹಾಗೆ ಒಳ್ಳೇದ ಬಿಡಿ.
ಹ್ಮ್.
ಹ್ಮ್.
ಅವ ಪಾಪ. ಚಿಕ್ಕ ಮಕ್ಳು ಮಾಡುದ್ರು ತಪ್ಪಿಲ್ಲ ಇವಾಗ ಸ್ವಲ್ಪ ಜನ ದೊಡ್ಡೋರೇ ಮಾಡ್ತಾರೆ ಆತರ.
ಹೌದು ಹ್ಮ್.
ಹ್ಮ್.
ಹಾಗೆ ಮತ್ತೆ ಹೇಳಿ ಎನಾರು.
ಹ್ಮ್ ಮತ್ತೇನು ಇಲ್ಲ ನಿಮ್ಮ ಜೊತೆ ಮಾತಾಡಿ ತುಂಬಾ ಸಂತೋಷವಾಯ್ತು.
ಮನಗೆ ಕೂಡ ಸಂತೋಷವಾಯಿತು.
ಮುಂದಿನ ಕರೆಯಲ್ಲಿ ಸಿಗೋಣ.
ಹ್ಮ ಸಿಗೋಣ.
ಜಾಗ್ರತೆೆಯಲ್ಲೇರಿ.
ಧನ್ಯವಾದಗಳು.
ಧನ್ಯವಾದಗಳು.